ಹಲೋ ಹಲೋ ಕೇಳಸ್ತಾಾ
ಕೇಳುಸ್ತಿಲ್ಲ
ಕೇಳ್ತಾ ಇದ್ದೀರಿ ನೀವು
ಹಾ ಏನ್ ಮಾಡ ಇಡುತ್ತಿದ್ದೀಯ
ಹಾಗೆ ಸುಮ್ನೆ ಕೂತಿದ್ವಿ
ಹಾ ಅದಕ್ಕಗಲ್ವಾ ಇನು
ಓ ಹೋಗ ತಿನಿ ಇನ್ನಿನ ತ್ರೀ ಫೋರ್ ಡೇಸ್ ಅಲ್ಲಿ ಹೋಗ್ತೀನಿ
ಹ್ಮ ಹ್ಮ್ ದೀಪಾವಳಿ ಹಬ್ಬಕ್ ಹ ಹಾ ನಾನು ಹೋಗ್ತೀನಿ ನಿಂಗ ಯಾವ ಹಬ್ಬ ಇಷ್ಟ
ಆಕ್ಚುಲಿ ನನಗೆ ಸಂಕ್ರಾಂತಿ ಅಂದ್ರೆ ತುಂಬಾ ಇಷ್ಟ
ಇವಾಗ ನೆಕ್ಸ್ಟ್ ಡೇ ಅವ ಹಬ್ಬ ಬರ್ತವಿ ಬರ್ತಾ ಇರೋದು
ನೆಕ್ಸ್ಟು ಐ ತಿಂಗ ದೀಪಾವಳಿನ ಇರ್ಬೇಕು
ಹ್ಮ್ ಹೌದಾ
ನಿಮ್ಗೆ ಯಾವ್ದಿಷ್ಟ
ದೇಶ ಹಾ ಹೌದು ನಮ್ಮ ಮನೇಲಿ ತುಂಬಾ ಜೋರಾಗಿ ಮಾಡ್ತಾರೆ ಯುಗಾದಿ ಹಬ್ಬ ಇಲ್ಲ
ಏನೇನ್ ಮಾಡ್ತಾರೆ
ಹ ತುಂಬಾ ಅಂದ್ರೆ ತುಂಬಾ ಜನ ಬರ್ತಾರೆ ನಮ್ಮ್ ಮನೆಯವರೆ ಲಾನಂ ರಿಲೇಟಿವ್ಸ್ ಎಲ್ಲ ಬರ್ತಾರೆ ತುಂಬಾ ಜೋರಾಗಿ ಮಾಡ್ತಾರೆ ಆಮೇಲೆ ತುಂಬಾ ಸ್ವೀಟ್ಸ್ ಐಟಮ್ಸ್ ಎಲ್ಲ ಮಾಡ್ತಾರೆ ನಮ್ಮ್ ಮನೆಯಲ್ಲಿ
ಓಕೆ ನಿಮ್ಗ್ ಸ್ವೀಟ್ಸ್ ಅಂದ್ರೆ ತುಂಬಾ ಇಷ್ಟ
ಹಾ ಹೌದು ಹೆಂಗ್ ನಡತಿದ್ದೆ ನಿಮ್ದು ಸ್ಟಡೀಸ್ ಎಲ್ಲ ಹ್ಮ್ ಏನ್ ಎಕ್ಸಾಮ್ಸ್ ನಡೀತಾ ಇದ ಯಾ
ಹಾ ಹೌದು ನೀನ್ ಹಬ್ಬಕ್ ಹೋಗ್ಬೇಕಲ್ಲ ಮುಗಸ್ಕೊಂಡ್ ಬೇಗ ಮನೆಗ್ ಹೋಗ್ಬಿಟ್ರೆ ಸಾಕ ಯಾವದು ಅದೇ ಯಾವತರ ತಗೋತೀರಾ ನೋಡ್ತೀರಾ
ನೋಡ್ಬೇಕು ಅದಕ್ಕೆ ನಿನ್ಗೆ ಫೋನ್ ಮಾಡ್ದೆ ನೀನೇನಾದರು ತಗೋದು ತೊಗೊತ ಇದಿಯಾ ಅಂತ
ಹಂಗೇನಿಲ್ಲ.
ಹ್ಮ್
ನೋಡೋಣ
ಹ್ಮ್ ಎಲ್ಲಿದ್ಯಾ ಇವಾಗ?
ಹಾ ಇಲ್ಲೇ ಸುಮ್ನೆ ಕುಂತಿದ್ದೆ ಆಚೆ ಹೊರ್ಗ
ಹೌದಾ ನಾನು ಬರ್ತೀಯಾ ಏನೋ ನನ್ನ ಜೊತೆ ಅಂತ ಕೇಳ ಕೇಳೋಣ ಅಂತ ಫೋನ್ ಮಾಡ್ದೆ
ಹೌದಾ. ಹ್ಮ್ ಸರಿ, ನೋಡ್ತೀನಿ ಫ್ರೀ ಆದ್ರೆ
ಚೆನ್ನಾಗ್ ಮಾಡ್ತಾರಲ್ವಾ ಮೈಸೂರಲ್ಲಿ
ಅಲ್ಲಾ, ಹೌದು ತುಂಬಾ ಚೆನ್ನಾಗಿರುತ್ತೆ. ನೋಡಿದಿಯಾ? ಹ್ಮ ಹೋಗಿದ್ದೀನಿ ಒಂದ್ ಸಲಾ
ಹೌದಾ. ಚೆನ್ನಾಗ ಮಾಡ್ತಾರಾ, ಫುಲ್ ರಶ್ ಇರತ್ತಾ?
ತುಂಬಾ ರಶ್ ಇರುತ್ತೆ. ನಿಂತ್ಕೊಳೋಕೂನು ಜಾಗ ಇರಲ್ಲ ಅಷ್ಟ ರಶ ಇರತ್ತೆ, ಹಮ್
ಬೆಳಗ್ಗೆ ಎಲ್ಲ ಅಂದ್ರೆ ಲೈಟಿಂಗ್ಸ್ ಎಲ್ಲಾ ಹಾಕಿರ್ತಾರಂತೆ ಮೈಸೂರಲ್ಲಿ.
ಹಾ ಇಡೀ ಮೈಸೂರೇ ಫುಲ್ ಪಳಪಳ ಅಂತ ಹೊಳತಿರ್ಬೇಕು ಆ
ನಾನು ಒಂದ್ಸಲ ನೋಡ್ಬೇಕು ಕಣೆ.
ಹ್ಮ ನೋಡಿ ಬಂದ್ಬಿಟ್ಟು.
ಹ ನಿನ್ ಒಂದ್ಸಲ ಹೇಳ್ಬೇಕು ನಂಗ ಅಂದ್ರೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಲೈಟಿಂಗ್ಸ್ ಎಲ್ಲಾ ಅಂತ
ಹ ಅದರ ಬಗ್ಗೆ ತಲೆ ಕೇ
ಇವಾಗ ಅಕ್ಟೋಬರ್ ಅಲ್ಲಿ ಸ್ಟಾರ್ಟ್ ಆಗತ್ತೆ ಆಗತ್ತೆ ಅಲ್ವಾ?
ಹಾ ಹೌದು
ಹ್ಮ ಅದೇ ಕೇಳೋಣ ಅಂತ ಮಾಡ್ದೆ
ಹ್ಮ್. ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟಿಂಗ್ಗೆ ಬಂದ್ಬಿಡಿ ಫುಲ್ ಲೈಟಿಂಗ್ಸ್ ಎಲ್ಲಾ ಹಾಕ್ತಾರೆ ಈ ಸಾಕ ಸಕ್ಕತ್ ಒಳ್ಳೊಳ್ಳೆ ಫೋಟೋಸ್ ತಗೋಬಹುದು ದಸರಾ ನೋಡಕಂತು ಎರಡು ಕಣ್ಣ ಸಾಲಲ್ಲ ಅದಲ್ಲಂತೂ ಆಣೆಗಳಂತೂ ಕೇಳಲೇಬೇಡಿ.
ದಸರಾದಲ್ಲಿ ಫುಡ್ ಫೆಸ್ಟಿವಲ್ಸ್ ಎಲ್ಲ ಮಾಡ
ಹಾ ಹೌದು ಅಂದ್ರೆ ಮಂತ್ಲಿ ಅಂತ ಇರುತ್ತೆ ಅದೇ ಫುಲ್ ದೊಡ್ಡ ದೊಡ್ಡ ಫಂಕ್ಷನ್ಸ್ ಎಲ್ಲ ಇರುತ್ತೆ ಯಾರ್ಯಾರೋ ಬರ್ತಾರೆ.
ಹ ಇವರು ರಾಜ್ ಅವ್ರ ಮನೆಯವರೆಲ್ಲ ಬರ್ತಾರೆ ಅನ್ಸುತ್ತ. ಅಲ್ವಾ ಅರಮನ ಅಲ್ಲ ಅವರು ಹ ಫುಲ್ ಆನೆ ಮೇಲೆಲ್ಲಾ ಅಂಬರಿ ಎಲ್ಲ. ತಗೊಂಡ ಹೋಗ್ತಾರೆ.
ಹ್ಮ ಅದ್ ಕರೆಕ್ಟಾಗಿ ಯುಗಾದಿ ಹಬ್ಬದ ದಿನಾನೇ ಇರ್ತಾರೆ.
ಹೌದಾ ಮತ್ತೆ ಫುಲ್ ಗೋಲ್ಡನ್ನೇ ಮಾಡಿದಾರಂತೆ ಅಲ್ವಾ ಅದು ಅಂಬಾರಿ ಎಲ್ಲಾ. ಹಾ ಮತ್ತೆ ನಾನ್ ಫೋನಲ್ಲಿ ನೋಡ್ತಾ ಇದೆ ಅಂದ್ರೆ ಟೈಮಲ್ಲಿ ಎಷ್ಟನ್ ಬಿಡ್ತಾ ಇದ್ರಲ್ವಾ ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ. ಹ ಆಮೇಲೆ ಅದು ಚಾಮುಂಡೇಶ್ವರಿ ತಾಯಿಗೆ ಸ್ಯಾರಿ ಎಲ್ಲ ಉಟ್ಸೋದು ಫುಲ್ ಅಲಂಕಾರ ಮಾಡೋದು ಹೂವಲ್ಲಿ ಅದೆಲ್ಲ ತುಂಬಾ ನೋಡಿದೀನಿ ನಾನು. ಸೋ
ಹ್ಮ್ ಡೈರೆಕ್ಟ್ ಆಗಿ ನೋಡ್ಬೇಕು ಅಂತ ತುಂಬಾ ಆಸ್.
ಹಾ ಅದ್ ನೋಡ್ಬಿಟ್ಟಿ ಫುಲ್ ಬರ್ಬೇಕು ಅಂತ.
ಹ್ಮ್ ಸರಿ ಆಯ್ತು. ಕಾಲ್ ಮಾಡ್ತೀನಿ. ಬನ್ನಿ ನೋಡ್ಕೊಂಡ ಹೋಗಿ ನಮ್ಮ್ ಮೈಸೂರ್ನನು.
ಹ್ಮ್ ಮೈಸೂರ್ ಫುಲ್ ಒಥರ ಪೀಸ್. ಫುಲ್ ಸಿಟಿ ಅಲ್ವಾ
ನೀವು ಯಾವತ್ತಾದರೂ ಬಂದ್ರರೂ ಮೈಸೂರಲ್ಲಿ ಓಡಾಡಿರೋದು.
ಹಾ ಒಂದ್ಸಲ ಬಂದಿದ್ದೆ ನನ್ಸ್. ಸ್ಕೂಲ್ ಟ್ರಿಪ್ ಅಂತ ಕರ್ಕೊಂಡು ಬಂದಿದ್ರು. ನಮ ಸ್ಕೂಲಿಂದ ಆವಾಗ ಅರಮನೆ ಝೂ ಮತ್ತೆ ಜಿ ಆರ್ ಎಸ್ ಇದೆಯಲ್ಲ ಫ್ಯಾಂಟಸಿ ಪಾರ್ಕ್. ಅದೆಲ್ಲ ನೋಡಕಂತ ಬಂದಿದ್ದೆ.
ಹಂಗಾದ್ರೆ ಚೆನ್ನಾಗ್ ಸುತ್ತಿದೀರಾ ನಮ್ ಮೈಸೂರು.
ಹ ಅಂದ್ರೆ ಅವ್ರು ಹೇಳ್ದಂಗೆ ಹೋಗ್ಬೇಕಿತ್ತಲ್ವಾ ನಾನು ಓನಾಗಿ ಯಾವತ್ತುೂ ಬಂದಿಲ್ಲ ನಾ ಬಂದಿರೋದ. ಟೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ ಲಾಸ್ಟು.
ಬನ್ನಿ ಬನ್ನಿ ಏನಿಲ್ಲ ಇವಾಗಂತೂ ಇನ್ನು ತುಂಬಾ ತುಂಬಾ ಸಿ ಎಲ್ಲಾ ಇದೆ.
ಹ ಇವಾಗ ಫುಲ್ ಚೆನ್ನಾಗಾಗಿದೆ ಅಲ್ವಾ ಮೈಸೂರು
ಇವಗ್ ಇನ್ನೆನ್ ಫೆಸ್ಟ್ ಇವಾಗೆನ್ ಮತ್ತೆ ಸ್ಟಾರ್ಟ್ ಮಾಡ್ಬೋದು ಫುಡ್ ಫೆಸ್ಟಿವಲ್
ಹೌದಾ ಇವಾಗ ಅಂದ್ರೆ ಮೈಸೂರ್ಗೆ ನಾವ್ ಟ್ರಿಪ್ ಬರೋಣ ಅಂತ ಅನ್ಕೊಂಡಿದೀವಿ ನಮ್ಮ ಕೊಲೀಗ್ಸ್ ಎಲ್ಲಾ ಹಾ ಬರೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ ಎಲ್ಲ ಫುಲ್ ಜೂ ಮತ್ತೆ ಇವಾಗೆನೋ ಅಕ್ವೇರಿಯಂ ಫುಲ್ ವೈರಲ್ ಆಗಿದೆಯಲ್ಲ ಮೈಸೂರಲ್ಲಿ ಅಂಡರ್ ವಾಟರ್ ಅಕ್ವೇರಿಯಂ. ಹಾ ಅಲ್ಲಿ ಏನೋ ಫುಲ್ಲು
ಈಗ ಅಷ್ಟೊಂದ ಗೊತ್ತಿಲ್ಲಾ ನಾನ ಇನ್ನ ಇವಾಗ ಏನ್ ರೀಸೆಂಟ್ ಆಗ ಹೋಗಿಲ್ವಲ್ಲ
ಹೌದಾ ಅದು ತುಂಬಾ ಬರ್ತಾ ಇತ್ತು ಅಂಡರ್ ವಾಟರ್ ಅಲ್ಲಿ ಫುಲ್ ಫಿಶಸ್ ಅಂದ್ರೆ ಅ ಓಷನ್ ಅಕ್ವೇರಿಯಂ ಅನಿಮಲ್ಸ್ ಎಲ್ಲ ಫುಲ್ ತೋಸ್ತಾರೆ ಡಿಸ್ಪ್ಲೇ ಅಲ್ಲಿ ಅಂತ.
ಇಟ್ಟಿದೆ ಆಕ್ಚುಲಿ ಹೇಳ್ತಾ ಇದ್ರು ನಾನು ನೋಡಿದ್ದೆ. ಈಗ ಅಷ್ಟೊಂದು ಗೊತ್ತಿಲ್ಲ
ಹ್ಮ ಅದನ್ನ ನೋಡ್ಬೇಕು ಅಂತ ನಾವೆಲ್ಲ ಫುಲ್ ಪ್ಲಾನ್ ಮಾಡ್ಕೊಂಡಿದ್ದೀವಿ ಅದು ಮತ್ತೆ ಅರಮನೆ ನೋಡೋಣ ಒಂದ್ಸಲ ಎಲ್ಲ ಫುಲ್ ಕ್ಲೀನ್ ಆಗಿ ಆಮೇಲೆ ಜಿ ಆರ್ ಎಸ್ ಫ್ಯಾಂಟಸಿ ಪಾರ್ಕ್ ಹೋಗೋಣ ನಮ್ಗೆ ಏನಂದ್ರೆ ದಸರಾ ಟೈಮ್ ಅಲ್ ಬಂದ್ರೆ ತುಂಬಾ ಅಡ್ವಾಂಟೇಜ್ ಅಲ್ವಾ
ಹೌದು
ಫುಲ್ ಲೈಟಿಂಗ್ಸ್ ಎಲ್ಲಾ ನೋಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ಒಂದ ಒಂದ್ ವೀಕ್ ಮೈಸೂರ್ ಟ್ರಿಪ್ ಮಾಡೋಣ ಅಂತ ಅನ್ಕೊಂಡಿದೀವಿ
ಮೈಸೂರು ನೋಡಕ್ ಒಂದ ವೀಕ್ ಸಾಲದೇ ಇಲ್ಲ ಬಿ
ಹಾ ತುಂಬಾ ದೊದ್ದು ಮೈಸೂರ್ ಬಟ್ ಆದ್ರೆ ನಮ್ಗೆ ಜಾಬ್ ಇರುತ್ತಲ್ವಾ ಅಂದ್ರೆ ಕೆಲ್ಸಗಳ ಇರ್ತಾವಲ್ವಾ
ಹೌದು
ಹ್ಮ್ ಇಲ್ಲಿ ಫುಲ್ ಬ್ಯಾಂಗ್ಳೂರಲ್ಲಿ ಫುಲ್ ಎಲ್ಲ ಟೈಮೇ ಇರಲ್ಲ ಫುಲ್ ಬರಿ ಟ್ರಾಫಿಕ್ ಅಲ್ಲೇ ಕಳೋಗ್ಬಿಡ್ತವ್ನ ಎಲ್ಲಾ
ಹ ಹ ಅದು ನಿಜಾನೆ
ಮತ್ತೆ ನಿಮ್ದ್ ಹೆಂಗಿದೆ ಮೈಸೂರ್ ಲೈಫು
ತುಂಬಾ ಚೆನ್ನಾಗಿದೆ ಹೆಂಗಿದೆ ಅಂದ್ರೆ ಆರಾಮ್ ಲೈಫ್ ನೀವೇ ಹೇಳಿದ್ರಿ ಮೈಸೂರು ಫುಲ್ ಪೀಸ್ಫುಲ್ ಪ್ಲೇಸ್ ಅಂತ ಹಂಗೆ ಇರುತ್ತಲ್ವಾ
ಕಾಟ್ ಫೆಸ್ಟಿವಲ್ ಎಲ್ಲ ಚೆನ್ನಾಗ್ ನಡೆಯುತ್ತೆ ಮೈಸೂರಲ್ಲಿ ಅಲ್ವಾ
ಹ ತುಂಬಾ ಚೆನ್ನಾಗಿರುತ್ತೆ. ಏನ್ ವೇರ್ ವೆರೈಟಿ ಟಿಫನ್ಸ್ ಎಲ್ಲ ಇರುತ್ತೆ ಅನ್ನ ತಿಂದ್ಕೊಂಡು
ಅಪ್ಪ ಮೈಸೂರಲ್ಲಿ ಬರೋಣ ಮೈಸೂರ್ಗೆ ಸೇರ್ಕೊಬಿಡಣ ಅಂತ ನೋಡ್ತಾ ಇದ್ದೀನಿ ಬಟ್ ಆದ್ರೆ ನಂಗ್ ಅಲ್ ವರ್ಕ್ ಅಪ್ಲೆ ಆಗ್ ಹ ಎಲ್ಲ ನೋಡ್ಬೇಕ
ಬನ್ನಿ ಬನ್ನಿ ಏನಿಲ್ಲ ಟ್ರಾನ್ಸ್ಫರ್ ತಗೊಂಡು ನೀವು ಏನು ಜಾಬ್ ಮಾಡ್ತಿದ್ದೀರ ಅದ್ರ ಮೇನ್ ಡಿಪೆಂಡು ಇವಾಗ ಬೇರೆ ಥರನೂ ಇರುತ್ತೆ ನೋಡಿ ಟ್ರೈ ಮಾಡಿ ಯಾವುದಕ್ಕಾದ್ರೂ ಅಪ್ಲಿಕೇಶನ್ ಹಾಕಿ.
ಅಡ್ಜಸ್ಟ್ ಆಗೋದು ಕಷ್ಟ ಅಲ್ವಾ ಹ ಊಟ ಮಾಡುದ್ರ ಆ ನಾನು ಮಾಡ್ದೆ ಇವಾಗ ಬ ಸ ಫ್ರೀ ಆಗಿದ್ದೆ ಅದಕ್ಕೆ ಕಾಲ್ ಮಾಢ್ದೆ
ನಂಗ ಚಫುಲ್ ಅಬ್ಬಾಜಿ ಜೋರ ಏನ್ ತಗೊಬರ್ತೀರಾ ನಂಗೆ ಹಬ್ಬ ಅಲ್ಲಿಿ
ಏನಾದ್ರು ಅದೇ ನೋಡೋಣ ಇನ್ನು ಶಾಪಿಂಗ್ ಹೋಗಿಲ್ಲ ಹೋಗ್ದಾಗ ನೋಡೋಣ ಅಂತ ಕಂಡಿದ್ದೀನಿ ಶಾಪಿಂಗ್ ಹೋಗ್ಬೇಕು ಅಂದಕೊಂಡಿದೀನಿ ಫುಲ್ ದೀಪಾವಳಿಗೆ ಶಾಪಿಂಗ್ ಮಾಡ್ಬಿಡೋಣ ಅಂತ
ಹಂಗಾದ್ರೆ ಫುಲ್ ಖರ್ಚೆಲ್ಲಾ ಜಾಸ್ತಿ
ಹಾ ಮನೆಗೆಲ್ಲಾ ಈ ಸಲ ರಿಲೇಟ್ ಟಿವ್ಸ್ ಎಲ್ಲ ಬರ್ತಾ ಇದ್ದಾರೆ ದೀಪಾವಳಿ ಹಬ್ಬಕ್ಕೆ ಮತ್ತೆ ಮೊರನೇ ತಾನೆ ನಮ್ಮ ಅಕ್ಕನ್ ಮದ್ವೆ ಆಯ್ತು ಹೊಸ ಕಪಲ್ಸ್ ನ್ಯೂಲಿ ಮ್ಯಾರಿೀಡ್ ಕಪಲ್ಸ್ ಬರ್ತಾ ಇದಾರೆ ಫುಲ್ ಅದಕ್ಕೆ ಜೋರು ನಮ್ಮ ಮನೇಲಿ ಈ ಸಲಾ ಹಬ್ಬ
ಹ್ಮ್ ನಮನ್ ಕರಿಯಲ್ವ ಹ
ಅದಕ್ಕೆ ಫೋನ್ ಮಾಢ್ದೆ ಬನ್ನಿ ದೀಪಾವಳಿ ಹಬ್ಬ ಫುಲ್ ಜೋರಾಗಿ ಮಾಡ್ತಾ ಇದೀವಿ ಮದ್ವೆಗೆ ಅಂತೂ ಬರ್ಲಿಲ್ಲ ಇವಾಗಾದ್ರೂ ಬನ್ನಿ ಅಂತ ಹಾ ಹ್ಮ ಮತ್ತೆ ಹೇಳ್ಬೇಕು
ಏನಿಲ್ಲ ನೋಡೋಣ ಆದ್ರೆ ಬರ್ ಬರ್ತೀನಿ ಅದೇ ನಮ್ಮ್ ಮನೇಲಿ ಹಬ್ಬ ಇರುತ್ತೆ ನಮ್ಮ್ ಮನೇಲಿ ಹಬ್ಬ ಅಲ್ವ ನಮ್ಮ್ ಮನೇನು ಚೆನ್ನಾಗ್ ಮಾಡ್ತಾರೆ ನಮ್ಮ್ ಮನೇಲಿ ಫ್ಯಾಮಲಿ
ಬಂದ್ಬಿಟ್ಟು ಏನಾದ್ರು ಸ್ವೀಟ್ ತಿನ್ಕೊಂಡು ಹೋಗ್ಬೋದಲ್ವಾ
ಬರೋಣ ಬಿಡಿ ಅಂಗ್ರೆ ಈ ಸಲ ಪ ಪಕ್ಕ ಅಮ್ಮನ ಕೇಳಿ ಕನ್ಫರ್ಮ್ ಮಾಡ್ಕೊಂಡು ಬರ್ತಿ
ಕೇಳಿ ಫೋನ್ ಮಾಡಿ ನೀನ್ ಬರ್ತೀನಿ ಅಂದ್ರೆ ನಾನ್ ಪಿಕಪ್ ಮಾಡಕ್ ಬರ್ತೀನಿ. ಓ ಕೆ ಸರಿ ಆಯ್
ಹ್ಮ್ ಹಾಂ ಮಾಡ್ತೀನ್ ಮಾಡ್ತೀನಿ ಹಾಂ ಓಕೆ ಹಾಂ